ಹಲೋ ಏನ್ ಮಾಡ್ತಾಇದ್ದ
ನಾನ್ ಕೆಲ್ಸಾ ಮಾಡ್ತಾ ಇದ್ದೆ
ಎಲ್ಲಿ ಬಿಡ್ಬೇಕಲ್ಲಾ ಅವರು ಎಂತದು
ಇನ್ನ ಮುಗದಿಲಾ ಅನ್ನು
ಇಲ್ಲಾ ಇಲ್ ನಾನ್ ಕಲಿಯೋದಲ್ದಲೇ ನಾ ಇನ್ನೊಬ್ರಿಗೆ ಹೇಳಿ ಕೊಡ್ಬೇಕು ನನ್ ಗ ಅದು ಹೆಕ್ಟಿಕ್ ಆಗಿರೋದು
ನೀನೇ ರೀಸೆಂಟ್ ಆಗಿ ಜಾಯ್ನ್ ಆಗಿದ್ದಲ್ವೇನೆ
ಹ ಅದ ಏನಾಗಿತ್ತು ಅಂದ್ರೆ ನನಗ್ ಗೊತ್ತೇ ಇಲ್ಲಾ ಸ್ಟಾರ್ಟಿಂಗ್ ಹೋದಾಗ ಏನಂದ್ರು ಒಬ್ರು ಡೆವಲಪರ್ ಇ ತ ಅವ್ರ ಜೊತೆ ನೀವು ವರ್ಕ್ ಮಾಡ್ತೀರಾ ಅಂತ ಅಂದ್ರು ನಾನ ಏನ್ ಅನ್ಕೊಂಡೆ ಅವ್ರು ಆಲ್ರೆಡಿ ತುಂಬಾ ಎಕ್ಸ್ಪೀರಿಯೆನ್ಸ್ ಇರೋರು ಅವರು ನನಗ್ ಚಿಕ್ಕ ಚಿಕ್ಕ ಟಾಸ್ಕ್ ಅಸೈನ್ ಮಾಡ್ತಾರೆ ನಾನು ಅವ್ರಗ ಶೇರ್ ಮಾಡ್ತೀನಿ ಅವ್ರು ಕಮಿಂಟ್ ಮಾಡ್ತಾರೆ ಆ ತರ ತಲೆಯಲ್ಲಿತ್ತು. ಆಯ್ತು ಅಂತ ಮೂರ್ ದಿನ ಹಂಗೆ ಇದ ಇದೇ ನಾನು ಅವ್ರ ಡೆವಲಪರ್ ರೀತಿಲ್ಲೇ ಇಟ್ಟು ಆಮೇಲೆ ಏನೋ ಫಂಕ್ಷನ್ ಏನೋ ಡೌಟ್ ಬಂತು ಅವ್ರಿಗೆ ಕೇಳಕ್ ಹೋದ್ರೆ ಅವ್ರ ನನ್ಗ್ ಐಡಿಯಾ ಇಲ್ಲ ನೀನೇ ಹೇಳ್ತೀಯಾ ಅಂತಾರೆ ನಾನ್ ಅದಕ್ಕೆ ಏನಕ್ಕೆ ಅಂದ್ರೆ ನಾನ್ ಇವಾಗ ಕ್ಯುವಯಿಂದ ಇಂಟರ್ನಲ್ಲಿ ಡೆವಲಪರ್ ಗೆ ಸ್ವಿಚ್ ಆಗಕ್ ಟ್ರೈ ಮಾಡ್ತಾ ಇದ್ದೀನಿ. ಅದು ಕೂಡ ಒಂದು ಸಿಕ್ಸ್ ಮಂತ್ಸ್ ಆದ್ಮೇಲೆ ನಾನ್ ಯಾವಾಗ ನನ್ ಫುಲ್ ಗ್ರಿಪ್ ಸಿಗುತ್ತೋ ನಾನ್ ಅವಾಗ ಡೆವಲಪರ್ ಇದಕ್ಕೆ ಎನ್ರೋಲ್ ಆಗ್ಬಹದಂತೆ ಸೊ ಈಗ ಜಸ್ಟ್ ಟ್ರೈನಿಂಗ್ ತಗೊಳಕ್ ಹೇಳಿದಿದ್ದಾರೆ ಅಂತ ಅಂದ್ರು
ಅಂದ್ರೆ ಅವ್ರಿಗೆ ಕ್ಯೂ ಐ ಅಂದ್ರೆ ಅದ ಟೆಸ್ಟಿಂಗ್
ಹಾ ಟೆಸ್ಟಿಂಗು ಮಾಡ್ತಾರೆ ಟೆಸ್ಟರ್ ಕಮ್ ಡೆವಲಪರ್ ಆಗ್ತಾರ ಅವ್ರು
ಅದರಲ್ಲಿ ಎಷ್ಟ ವರ್ಷ ಎಕ್ಸ್ಪೀರಿಯೆನ್ಸ್ ಅವ್ರಿಗೆ?
ಅದ್ರಲ್ಲಿ ಆಗಿದೆ ಅವ್ರಿಗೆ ಸಿಕ್ಸ್ ಇಯರ್ಸ್ ಸಿಕ್ಸ್ ಇಯರ್ ಪ್ಲಸ್ ಆಗಿದೆ ಅವ್ರಿಗೆ ಅದ್ರಲ್ಲಿ
ಸೊ ಹೆಂಗೆ ಅಂದ್ರೆ ಇದೊಂಡ್ತಾರಾ ಅವ್ರಿಗೆ ಎಕ್ಸ್ಪೀರಿಯನ್ಸ್ ಇದೆ ಬಟ್ ನಿನ್ಗಿರೋ ಫೀಲ್ಡ್ ಅಲ್ಲಿ ಇಲ್ಲ
ಹ ಏನು ಇರಲ್ಲ ಜೀರೋ ನಾಲೆಜ್ ಅಲ್ಲ ಅಲ್ಲದೆಲ್ಲ ಅವ್ರು ತಗೊಂಡಿದ್ದಿದ್ದು ಸಿವಿಲ್ ಎಂಜಿನಿಯರು.
ಓ..
ಇಂಟರ್ವ್ಯೂ ಕೊಡಬೇಕಾದ್ರೆ ಸುಮ್ನೆ ರ್ಯಾಂಡಮ್ ಆಗಿ ಚಾರ್ಟ್ ಜಿ ಪಿಟಿಯಿಂದ ರೆಸ್ಯೂಮ್ ಚೇಂಜ್ ಮಾಡ್ಕೊಂಡು ಸುಮ್ನೆ ಲಕ್ ಲಕ್ಕಲ್ಲ ಅವ್ರಿಗೆ ಜಾಬ್ ಸಿಕ್ತು
ಓಕೆ ಅದೇ ಕಂಪನಿ
ಹ ಫಸ್ಟ್ ಕಂಪ್ನಿ ಬೇರೆ ಕಡೆ ಅದು ತಮಿಳ್ನಾಡುನೋ ಚೆನ್ನೈಯಲ್ಲೋ ಇರೋ ಇತ್ತು ಅಂತೆ ಅಲ್ಲಿ ಫೋರ್ ಇಯರ್ಸ್ ಆಗಿದೆ. ಇಲ್ಲ ಇದ್ದು ಕರೆಂಟ್ಲಿ ಇವಾಗ ಟೂ ಇಯರ್ಸ್ ಆಗಿ ಥರ್ಡ್ ಇಯರ್ ರನ್ನಿಂಗ್
ಓಕೆ ಸೊ ಈಗ ಹಾ
ಅವ್ರ ಏನಾದ್ರೂ ಚೇಂಜಸ್ ಮಾಡಿದ್ರೆ ನಾ ನಾನ್ ಅದನ್ನ ನೋಡ್ಬೇಕು ಕೈಂಡ್ ಆಫ್ ರಿವ್ಯೂವರ್ ತರ ಅಲ್ಲ ನಾನ್ ನನಗೆ ನಗು ಬಂತು ನ ನನಗೆ ಗೊತ್ತಿಲ್ಲ ಏನ್ ರಿವ್ಯೂ ಮಾಡ್ಬೇಕು ಅಂತ ನೀವ್ ಏನ್ ತಗೊಂಡ್ ಬಂದ್ನಿ ನನಗ್ ರಿವಿವು
ನೀವು ಇಬ್ರೆ ಇರೋದಾ ಮತ್ತೆ ಡೆವಲಪರ್ಸು
ಈ ಇಂಡಿಯಾ ಟೀಮ್ ಅಲ್ಲಿ ನಮ್ದು ಮೂರು ಟೀಮ್ ಇದೆಯಲ್ಲಾ ಮೂರು ಟೀಮ್ ಅಲ್ಲೂ ಒಬ್ಬ ಒಬ್ಬರೇ ಡೆವಲಪರ್ ಇರೋದು ವಿಂಡೋಸ್ಗೆ ಆಂಡ್ರಾಯ್ಡ್ ಡೆವಲಪರ್ಸ್ ಎಲ್ಲಾ ಜಾಸ್ತಿ ಜನ ಇದ್ದಾರೆ ಅಂದ್ರೆ ಹಾ ಹೇಳಿ ಹೇಳು
ಕೇಳಿಸಸ್ಕೊತ ಇದಿನಿ ನಾನು
ಓ ಹೌದಾ? ವಿಂಡೋಸ್ ರಿ ಅಂದ್ರೆ ಅಲ್ಲಿ ರಿಕ್ವಿರ್ಮೆಂಟ್ ಜಾಸ್ತಿ ಇರ್ಲಿಲ್ಲಂತೆ ಮುಂಚೆ ಸೊ ಅದಕ್ಕೆ ಸುಮ್ಮನೆ ಅನ್ನೆಸರಿ ಡೆವಲಪರ್ಸ್ ಇಟ್ಟು ಅವ್ರಗ್ ಮತ್ತೆ ದುಡ್ಡು ಕೊಡೋದ್ ಏನಕ್ಕೆ ಅಂತ ಇವ್ರ ಒಬ್ರನ್ನ ಹ್ಯಾಂಡಲ್ ಮಾಡ್ತಾ ಹೋಗಿದ್ದಾರೆ. ಆಕ್ಚುಲಿ ನಾನ್ ಬರಕಿಂತ ಮುಂಚೆ ಇನ್ನೊಬ್ರು ಡೆವಲಪರ್ ಇದ್ರು ಅವರು ತುಂಬಾ ಎಕ್ಸ್ಪೀರಿಯನ್ಸ್ ಇರೋರು ಅಂದ್ರೆ ಇದು ಕೋರ್ಸ್ ಸ್ಟಾರ್ಟ್ ಆದಾಗಿಂದನು ಅವ್ರ
ಹ್ಮ್ ಹಾ ಹ
ಬಟ್ ಈಗ ರೀಸೆಂಟ್ಗ ಅವ್ರಿಗೆ ಬೇರೆ ಪ್ರಾಜೆಕ್ಟಗ್ ಮೂವ್ ಮಾಡಿದ್ದಾರೆ.
ಹ ಅಕ್ಕ
ಸೊ ಅವರು ಕೈ ಬಿಟ್ಟು ಹೋದ್ರು. ಈಗ ನಾನೇ ಎಲ್ಲ ಇದ್ರೆಲ್ಲಿ.
ಏ ಅಲ್ಲಿ ಹೋಗ್ಬಿಟ್ಟು ಇನ್ನ ಕಲಿಯೋ ಇದ್ರಲ್ಲಿ ಇದೆಯಾ
ಅ ಅದ್ನೇ ಹೇಳಿದ್ರು ಇಂಪ್ಲಿಮೆಂಟೇಶಷನ್ ಅಂತ ಎರಡೆ ಎರಡು ಇಂಪ್ಲಿಮೆಂಟೇಷನ್ ಕೊಡ್ತಾರೆ
ಅಲ್ಲ ಈಗ ಹೋಗ್ಲಿ ನೀನ ಅಲ್ಲಿ ವರ್ಕ್ ಮಾಡ್ತಿರೋ ಮೇನ್ ಏನಂತಾರೆ ಸ್ಕಿಿಲ್ಲ ಲೈಕ್ ನನಗೆ ನೀನ್ ಓದಿರೋದು
ಹಾ ಅಟ್ಲೀಸ್ಟ್ ಅದು ನಾನ್ ಓದಿರೋದು ಬಟ್ ಇನ್ನೊಂದ ಕರ್ಮ ಏನ್ ಗೊತ್ತಾ ಏನು ಸೀಶಾಪ್
ಹಾ ಓಕೆ ಹಾ ಹಾ
ನಿಶಾಪ ಡಬ್ಲ್ಯೂ ಪಿ ಎಫ್ ಎರಡು ಯೂಸ್ ಮಾಡ್ತಾರೆ
ಓಕೆ
ಸೇಮ್ ನಾನು ಏನ್ ಹಳೆ ಕಂಪನಿ ಏನ್ ಯೂಸ್ ಮಾಡ್ತಿದ್ನೋ ಅದೇ ಪ್ರಾಜೆಕ್ಟ್ ಅದೇನ್ ಪ್ರಾಬ್ಲಮ್ ಆಗಲ್ಲ ಬಟ್ ಬಟ್ ಡಿಸೈನಿಂಗ್ ಸ್ಟ್ರಕ್ಚರ್ ಚೇಂಜ್ ಆಗುತ್ತೆ ನಮ್ಮ್ ಹಳೆ ಕಂಪನಿ ಪ್ರಾಜೆಕ್ಟ್ ಅಲ್ಲಿ ಯೂಸ್ ಮಾಡ್ತಿದ್ದ ಆರ್ಕಿಟೆಕ್ಚರು ಸ್ವಲ್ಪ ಬೇರೆ ಇತ್ತು ಇಲ್ಲಿ ಬೇರೆ ತರ ಇದೆ ಮತ್ ನಾನ್ ಕೇಳಕ್ ಹೋದ್ರೆ ನಮ್ ಮ್ಯಾನೇಜರು ಆಂಡ್ರಾಯ್ಡ್ ಡೆವಲಪರ್ ಅವ್ರರಿಗೆ ಫೈವ್ ಪರ್ಸೆಂಟ್ ನಾಲೆಜು ಇಲ್ಲ ನಾನನ್ ಏನ್ ಮಾಡ್ತಿದ್ದೀನಿ ಅಂತ
ಇ ಒಳ್ಳೆ ನಿನಗ ಒಂಥರ ಹೆಂಗೆ ಅಂದ್ರೆ ಯಾರು ಗೈಡ್ ಮಾಡೋರ ಇಲ್ಲ
ಹಾಂಗೆ ಗಿತ್ತು ಮತ್ತೆ ನ ಅದಕ್ಕೆ ನಂಗಗೆ ಒಂದ ವಾರ ಹಿಂಸೆ ಆಗೋ್ತು ನಾನು ಏನ್ ಮಾಡ್ತಿದೀನಿ ಅಂತ ನಂಗೆ ಅರ್ಥ ತತಿರ್ಲಿಲ್ಲ
ಹ್ಮ್
ಆ ಆಮೇಲೆ ಆಮೇಲೆ ನಿನ್ನಗ್ ಎಕ್ಸ್ಪ್ಲೋರ್ ಮಾಡದ್ಮೇಲೆ ಹೆಿಂಗೋ ಆಯ್ತದು ಪರವಾಗಿಲ್ಲ ಪ್ರಾಬ್ಲಮ್ ಇಲ್ಲ
ಹ್ಞೂ ಇನ್ನುೂ ಈಗ ಎಷ್ಟು ಮನ್ಸ ಆಯ್ತು ಹೇಳ ಜಾಯ್ನ್ ಆಗೆ
ಈಗ ಸೆಕೆಂಡ್ ಮಂತ್ ರನ್ನಿಂಗಕ್ ಇನ್ನೇನ್ ಈಗ ಟ್ವೆಂಟಿ ಸಿಕ್ಸ್ ಬಂದ್ರೆ ಟೂ ಮಂತ್ಸ್ ಕಂಪ್ಲೀಟ್ ಆಗುತ್ತೆ
ಓಕೆ ಹ್ಞೂ ಹ್ೂ ಹ್ೂ ಸೊ ಇನ್ನ ಫೋರ್ ಮಂತ್ಸ್ ಇದದೆ ನಿದು ಪ್ರೊಫೆಷನ್
ಪ್ರೊಬೇಷನ್ ಪೀರಿಯಡ್ ಕರೆಕ್ಟ್ ಅವ್ರ ಇನ್ನೇಏನ್ ತಗ್ಗ್ಯೋತರ ಇಲ್ಲಾ ನಾನೇ ಹೋಗ್ಬೇಕೇನ ಬಿಟ್ರೆ
ಹ್ಮ
ಅವ್ರು ತಗದ್ರೆ ಲಾಸ್ ಅಲ್ಲಿ ಇರ್ತಾರೆ ಇವಾಗ ಮತ್ತೆ
ಪ್ರೊಬೆಷನಲ್ಲಿ ನಿಂಗೆ ಲೀವ್ಸ್ ಜಾಸ್ತಿ ಕೊಡೋಲ್ಲ ಅನ್ಸುತ್ತಲ್ವಾ
ಅದು ಆಕ್ಚುಲಿ ಇಲ್ಲ ಅವ್ರು ನಮ್ಗೆ ಏನದು ಇಂಡಕ್ಷನ್ ಮಾಡಿದ್ರು ಆ ಟೈಮ್ ಅಲ್ಲಿ ಎಲ್ಲಾರ್ಗು ಎಕ್ಸ್ಪ್ಲೈನ್ ಮಾಡಿದ್ರು ಸೊ ಪ್ರೊಬೇಶನ್ ಪೀರಿಯಡ್ ಅಲ್ಲಿ ಸಿ ಲೀವ್ ಬಿಟ್ರೆ ನಮಗೆ ಫ್ಲೋಟರ್ ಲೀವ್ಸ್ ಅಂತ ಇರುತ್ತೆ ಈ ಹಬ್ಬಗಳು ಬಂದಾಗ ಒಬ್ಬೊಬ್ಬರು ತಗೋತಾರೆ ಒಬ್ರು ತಗಳಲ್ಲ ಯುಗಾದಿಲ್ಲ ಸೊ ಅದು ನಿಮ್ಗೆ ಏನು ಅಲಲ್ ಇಲ್ಲ ಆಫ್ಟರ್ ಸಿಕ್ಸ್ ಮಂತ್ ಪರ್ಮನೆಂಟ್ ಆದ್ಮೇಲೆ ನಿಮ ಅಲ್ಲ ಆ ಬರದು ಅಂತ ಅಂದ್ರು ಬಟ್ ನನಗ್ ಅಲ್ಲಿ ಎರಡು ಕ್ವಶನ್ ಇತ್ತು ಒಂದು ನಾನ ಆಲ್ರೆಡಿ ಥರ್ಡ್ ಪಾರ್ಟಿಯಿಂದ ಬಂದಿರೋದು ಡೈರೆಕ್ಟ್ ಅಲ್ಲ ನಾ ಕಾಂಟ್ರಾಕ್ಟ್ ಬೇಸ್ ಅಲ್ಲಿ ವರ್ಕ್ ಮಾಡ್ತಿರೋದು ಸೊ ನನಗೆ ಲೀವ್ ಸೋತ್ ಥರ್ಡ್ ಪಾರ್ಟಿ್ ಅಪ್ಲೈ ಆಗುತ್ತಾ ಅಥವಾ ಇಲ್ಲಿಂದ ಅಪ್ಲೈ ಆಗುತ್ತಾ ಗೊತ್ತಿಲ್ಲ ಮತ್ತ ಅಪ್ಲೈ ಆದರೂ ಕೂಡ ಅದು ಪ್ರೊಬೆಷನ್ಿಗೆ ಅಪ್ಲೈ ಆಗತ್ತೆ ಇಲ್ವ ಗೊಿರ್ಲಿಲ್ಲ
ಹಾ
ಹ ಆಮೇಲೆ ನನ್ ಜೊತೆೇನೆ ಒಬ್ಬ ಒನ್ ಮಂತ್ ಮುಂಚೆ ಜಾಯ್ನ್ ಆಗಿದ್ದು ನಿದ್ದ ಅವ್ನ್ ಕೇಳ್ದ ಅವ್ ಪ್ರೊಫೆಷನ್ ಪಿರಡ್ ಅ ಫ್ಲೋಟರ್ಲೂ ತಗೊಂಡಿದ್ದಾನೆ ಎರ ಎರಡು ಮೂರ್ ಮೂರ್ ಸಿಕ್ಲಿೂ ತಗೊಂಡಿದ್ದಾನೆ ಸೊ ಅದೆಲ್ಲ ನಡೆಯುತ್ತೆ ಅಂತ ಗೊತ್ತಾಯ್ತು ಹೈಬ್ರಿಡ್ ಮಾಡೋ ಇದೆ ಅಂತ ಗೊತ್ತಾಯ್ತು ನಾನು ಹಂಗೆ ಕಂಟಿನ್ಯೂ ಮಾಡ್ಬಿಟ್ಟೆ
ಹ್ಮ ಹಾ ಸೊ ಈಗ ಲೈಕ್ ಮುಂದೆ ನೆಕ್ಸ್ಟು ಈಗ ಗೌರಿ ಹಬ್ಬ ಅದಕ್ಕೆಲ್ಲ ಬಂದರೆೆ ನೀನು ಲೀವ್ಸ್ ತಗೋಬೋದು
ತಗೋಬಹುದು ಬಟ್ ಅದ್ ಹೆಂಗ್ ಕೊಟ್ಟಿದಾರ ಗೊತ್ತಾ ಆರ ಆರ ರಜಾ ಕೊಟ್ಟಿರೋದುವ್ರು ವರ್ಷಕ್ಕೆ ಅಂತ ಎಲ್ಲಾ ಹಬ್ಬ ಬಂದ ತಕ್ಷಣ ನಾವ್ ತಗೊಳಕ ಆಗಲ್ಲ ಈಗ ಸಪೋಸ್ ಅವರು ಯುಗಾದಿ ಆಹ ಗೌರಿ ಗಣೇಶ ಆಮೇಲೆ ಇದೇ ತರ ನಮ್ ಇಂಡಿಯನ್ ಫೆಸ್ಟಿವಲ್ಸ್ ಅದಕ್ ನಮ್ ಕ್ಯಾಲೆಂಡರ್ ಅಲ್ಲಿ ರಜಾ ಇರಲ್ಲ ಬಟ್ ನಾವವು ಅದನ್ನ ಗ್ರ್ಯಾಂಡ್ ಆಗ ಮಾಡ್ತೀವಿ ಸೊ ಅವ್ರು ಹಂಗ್ ಕೊಟ್ಬಿಟ್ಟಿರ್ತಾರೆ ಒಂದ್ ಹ ರಜ ಕೊಟ್ಟಿರ್ತಾರೆ ಅದ್ರಲ್ಲಿ ನಾನ್ ಯಾವ್ದ್ರು ಆರ್ ಚೂಸ್ ಮಾಡ್ಬೇಕು ನಾಲ್ಕು ನಾನ್ ಮಾಡ್ಲೇಬೇಕು ವರ್ಕು ಆ ಥರ
ಅಲ್ಲ ಆ್ಯನ್ಯಲ್ ಲೀವ್ಸ್ ಎಲ್ಲ ಎಷ್ಟಿರುತ್ತಾ
ಆನ್ಯಯಲ್ ಲೀವ್ಸು ನಾನನ್ ನೋಡಿಲ್ಲ ಕರೆಕ್ಟ್ ಆಗಿ ಬಟ್ ಇವ್ರ ಪ್ರಕಾರ ಟ್ವೆಲ್ ಇದೆ ನಂದು ಎರಡೆರಡು ಪೋರ್ಟಲ್ ಬರುತ್ತಲಾ ಸೊ ನಂಗ ಇನ್ನೊ ಕನ್ ನ್ ಇದೆ ಬಟ್ ತಿಂಗಳಿಗೆ ಒಂದ ಒಂದು ಸಿಕ್ಲಿಿವ ಇದೆ ಫ್ಲೋಟರ್ ಲೀವ್ ಟೋಟಲ್ ಆಗಿ ಆರ ಇದೆ ಇನ್ನು ಬೇರೆ ಹಬ್ಬಗಳಲ್ಲೆಲ್ಲ ತುಂಬಾ ಕಮ್ಮಿ ನಾಕ್ ತಿಳಗ್ ಒಂದೊಂದ್ ತರ ನೋಡ್ತೀನ ಗೌರ್ಮೆಂಟ್ ಹಾಲಿಡೆ
ಹ್ಮ್
ಏನಕ್ಕೆಂತ ಗೊತ್ತಿಲ್ಲ
ಹ್ಮ್ ಹ್ಮ್ ಹ್ಮ್
ಅದು ಒಂದು ಯು ಕೆ ಟೀಮ್ ಇದೆ ಗ್ಲೋಬಲ್ ಟೀಮ್ ಇದೆ ಅವರಿಗೆ ಸಪ್ರೇಟ್ ಲ್ಲೀವ್ಸ ಬಿಕಾಸ್ ಅವರು ಆ ಟೈಮಿಂಗ್ಸಗೆ ಪ್ರಕಾರ ವರ್ಕ್ ಮಾಡ್ತಾರಲ್ಲ
ಹಾ ಹಾ
ಸೊ ಇಲ್ಲಿ ಹಿಂಗ್ ಡಿವೈಡ್ ಆಗುತ್ತೆ ಗೊತ್ತಿಲ್ಲ ಬಟ್ ನಾನ್ ನಾರ್ಮಲ್ ಯಾವ್ದು ಹಾಕಲ್ಲ ಆ ತರದ ದಿವ್ಸು
ಹ್ಮ್
ಸಿಕ್ಕು ಫ್ಲೋಟರ್ ಫ್ಲೋಟರ್ನು ಅಷ್ಟೇನೆ ಈ ಕಂಟಿನಸ್ ರಜಾ ಬರುತ್ತಲ್ಲ ಅವವಾಗ ಒಂದ್ ಸ್ವಲ್ಪ ಸ್ವಲ್ಪ ಯೋಚನೆ ಮಾಡಿ ಹಾಕ್ಬೇಕು
ಅದೇ ಹೌದು ಸುಮ್ನೆ ಅಲ್ಲಿ ಹಾಕ್ಬಿಟ ಮತ್ತೆ ನೆಕ್ಸ್ಟ್ ಇನ್ ಯಾವಾಗ್ಲಾದ್ರೂ ಬೇಕಾಗುತ್ತೆ ಅಂತ ಅನ್ಸುತ್ತದು
ಹ್ಮ್ ರೀಸೆಂಟ್ ಆಗಿ ಆಯ್ತು ಎರಡು ಫ್ಲೋಟರ್ಲ್ಲಿ ಇವೆ ಓದು ತಿಂಗಳು ಒಂದು ಈ ತಿಂಗಳು ಒಂದು
ಹ್ಮ್
ಓದ್ ತಿಂಗಳಲ್ಲಿ ಮದಕ್ ಬಂದಿದೆ ವೆಡ್ನಸ್ಡೇನೋ ಥರ್ಸ್ ಡೇ ಒಂದ ದಿನ ತೊಗೊಂಡು ಯೂಸ್ ಇರಲ್ಲ
ಹ್ಮ
ಬಟ್ ಅದೇ ಈಗ ಬಕ್ರೀತಿಗೆ ಫ್ರೈಡೇನು ಬಂದಿತ್ತು
ಹಾ
ಸೊ ಅದು ಫ್ರೈಡೆ ಸ್ಯಾಟರ್ಡೆ ಸಂಡೆ ಮೂರ್ ದಿನ ಆಯ್ತಲ್ಲ ನಂಗೆ ಕಂಟಿನ್ಯೂಸ್ ಹಾ ಅದಕ್ಕೆ ಅದನ್ನ ಯೋಚನೆ ಮಾಡ್ ತೊಗೋಬೇಕು ಫ್ಲೋರ್ಟ ಅಲ್ಲಿವು
ಅೇ ಮುಂಚಿತವಾಗಿ ನೀನ ಕ್ಯಾಲೆಂಡರ್ ಅಲ್ಲಿ ನೋಡ್ಕೊಂಡು ಅ ನೀನ ಫಿಕ್ಸ್ ಆಗಬೇಕು ಯಾವಾಗ ತೊಗೊಳ್ಳೋದು ಅಂತ
ಅದು ಹೌದು ಮತ್ತ ಇಲ್ಲಿ ಒಂದೇ ಇನ್ನೊ ಒಂದ ಆಪ್ಷನ್ ಎಕ್ಸ್ಟ್ರಾ ಏನಿದೆ ಅ ಅಂದ ವರ್ಕ್ ಫ್ರ್ ಹೋಮ್ ಈಗ ಹೈಬ್ರಿಡ್ ಕೊಡ್ತಾರ ಅಲ್ವಾ ವರ್ಕ್ ಫ್ರಮ್ ಹೋಮು ಸಪೋಸ್ ಈಗ ಒಬ್ಬೊಬ್ರು ಔಟ್ ಆಫ್ ಸ್ಟೇಟ್ ಇಂದ ಬಂದು ಕೆಲ್ಸ ಮಾಡ್ತಿರ್ತಾರೆ ಅವ್ರಗ್ ಹೋದ್ರೆ ಒಂದೊಂದ್ ಸತಿ ಹದ್ಿನೈದು ದಿನ ಒಂದೊಂದ್ ತಿಂಗ್ಳ ಹೋಗ್ಬೇಕು ಅಂತ ಅನ್ಸಿರುತ್ತೆ ಸೊ ಟೈಮ್ ಅಲ್ಲಿ ಅವ್ರು ಅದಕ್ಕ ಒಂದು ಸೆಟ್ ಅಲ್ಲಿ ಒಂದು ರಜಾ ಕೊಟ್ಟಿದ್ದಾರೆ ಅಂದ್ರೆ ಅದೊಂದು ಸಪ್ರೇಟ್ ಸೆಕ್ಷನ್ ನಾವ್ ಮ್ಯಾನೇಜರ್ ಜೊತೆ ಮಾತಾಡಿ ನಾವ್ ಅದನ್ ಹೆಂಗ್ ಯುಟಿಲೈಸ್ ಮಾಡ್ತೀವೋ ಹಂಗ್ ಮಾಡ್ಕೊಬಹುದು ಟೋಟಲ್ ತಥರ್ಟಿ ಡೇಸ್ ಕೊಡ್ತಾರೆ ನಮಗೆ ಆಯ್ದಾರ ನೀನು ಅದನ್ನ ಫ ಇಯರ್ಲಿ ಟ ವೈಸ್ ಯೂಸ್ ಮಾಡ್ಕೊ ಫಿಫ್ಟೀನ್ ಫಿಫ್ಟೀನ್ ಡೇಸ್ ಹೋಗ್ ಬಾ ಇಲ್ಲ ಅಂದ್ರೆ ಒಂದೇ ಸೆಟ್ ಅಲ್ಲಿ ಎರಡನ್ನು ಯೂಸ್ ಮಾಡ್ಕೊಂಡು ಒಂದ್ ಮಂತ್ ಇದ್ಬಿಟ್ ಬಾ ಆತರ
ಅಂದ್ರೆ ಹಾಲಿಡ ಅಂತಾನ ಇಲ್ಲ ವರ್ಕ್ ಫ್ರಮ್ ಹೋಮ್ ಆಪ್ಷನ್
ವರ್ಕ್ ಫ್ರೊ್ ಹೋಮ್
ಓಕೆ ಓಕೆ ಹಾಂ ಅದನ್ನು ಲೈಕ್ ನೀನು ತೊಗೋಬೋದಾ ನೀನು ಕರ್ನಾಟಕದಲ್ಲ ಇದೀೆಯಲ್ಲ
ಹ ಅದು ಕರ್ನಾಟಕ ಅ ಅಂದ್ರೆ ಮಾಡಿದ್ದ ಆಕ್ಚುಲಿ ಅವರು ಆ ರೀಸನ್ ಗೆ ಔಟ್ ಆಫ್ ಸ್ಟೇಟ್ ಅಲ್ಲಿ ಇರೋರಿಗೆ ಹೆಲ್ಪ್ ಆಗ್ಲಿ ಅಂತ
ಹ್ಮ್ ಹಾ ಹಾ
ಟ್ ಇದನ್ನ ಎಲ್ಲರಿಗು ಅಪ್ಲೈ ಆಗುತ್ತೆ ಅಲ್ಲಿ ಏನುೋ ಅದನ್ನ ರೆಿಸ್ಟ್ರಿಕ್ಟ್
ಅದೇ ಒನ್ ಪರ್ ಇಯರ್ ನೀನ್ನ ತರ್ಟಿ ಡೇಸ್ ಇರುತ್ತೆ ನೀನ್ನ ತರ್ಟಿ ಡೇಸ್ ವರ್ಕ್ ಫ್ರಮ್ ಹೋಮ್ ಯಾವಾಗ್ಲಾದ
ತಗೋಬಹುದು ಹಾ ಬಟ್ ಒಂದೇನು ಅಂದ್ರೆ ಅವರು ಯೂಶಲಿ ಅದು ಸೆಟ್ ಮೇಂಟೈನ್ ಮಾಡಕ್ ಹೇಳ್ತಾರೆ ಈ ಫಿಫ್ಟೀನ್ ಫಿಫ್ಟೀನ್ ಡೇಸ್ ಇರ್ಬೇಕು ಇಲ್ಲ ತರ್ಟಿ ಡೇಸ್ ಇರ್ಬೇಕು ಇಲ್ಲ ನಾನ್ ಹತ್ತು ಿನ ಹೋಗಿ ಸ್ವಲ್ಪ ದಿನ ಮೇಂಟೈನ್ ಮಾಡ್ತನಿ ಅಂದ್ರೆ ಅವೆಲ್ಲ ಬಿಡಲ್ಲ ಅರ್ಜೆನ್ಸಿ ಕೇಸ್ಗೆ ಬಿಡ್ತಾರೆ
ಹ್ಞೂ ಹ ನೀನು ಯಾವಾಗ ತೊಗೋಬೇಕು ಅನ್ಕೊಂಡಿದ್ದೀಯಾ
ಆಲ್ರೆಡಿ ಡಿಸೈಡೆಡ್ ಗಣೇಶ ಚತುರ್ಥಿಗೆ ಒಂದ್ ವಾರ ಅಂದ್ರೆ ಅದೇ ನೀನ್ನೇನು ಆಲ್ಮೋಸ್ಟ್ ಫಿಫ್ಟೀನ್ ಡೇಸು ನವರಾತ್ರಿಗ ಒಂದು ಫಿಫ್ಟೀನ್ ಡೇಸ್ ಹ ಹೋಗ್ಲೇಬೇಕಲ್ಲ ಎರಡು ಸಿಕ್ಕು ಮಿಸ್ ಮಾಡ್ದಂಗ ಹೋಗ್ಲೇಬೇಕು ಆ ಇನ್ನೂ ಒಂದು ದಿವಾಲಿಕ್ ಸಿಕ್ಕಿದ್ರು ಆಗ್ತಿತ್ತು ನೋಡೋಣ ಆ ಟೈಮ್ಲ್ಲಿ ಏನಾದ್ರು ಇಂಪ್ಲಿಮೆಂಟೇಶಷನ್ ಬಂದ್ರೆ
ಹ್ಮ್ ಹ್ಮ್ ಹ್ಮ್ ಹ್ಮ್ ಅವ್ರಿಗೂ ವರ್ಕ್ ಫ್ರಮ್ ಹೋಮ್ ಸಿಗುತ್ತಾ
ಅವ್ರಗ್ ಯಾವಾಗ ಬೇಕಾವಾಗ ಸಿಗುತ್ತೆ ಅವರು ಈಗ್ಲೂ ಮಾಡ್ಬಹದು ಡೈರಿ ಮದಲ್ಲಿ ಯೂ ಕಂಟ್ ಎಲ್ಲ ಬರ್ ರಲ್ಲ ಈ ಜರ್ಮನ್ ಪರ್ಸನ್ಸ್ ಎಲ್ಲ ಬಂದೆ ಒಂಚೂರು ನೋಡ್ಬೇಕಾಗತ್ತ ಅವ್ರರು
ಹ್ಮ್
ಹ್ಮ್ ಓಕೆ ಹ್ಮ್ ಬಾಯ್ ಬಾಯ್
ಬಾಯ್ ಬಾಯ್
ಹಾಂ